ಹಾ ಹೇಳ್ರಿ ಏನ್ ಹೇಳ್ರಿ
ಈಗಏನಲ್ ನೋಡ್ರಿ ಹೇಳ್ಬೇಕ
ನಾಷ್ಟ ಯತ್ರಿೀ
ನಷ್ಟ ಹಾಗೇ ನೋಡ್ರ ನಷ್ಟ ನಿಮ್ದು
ಹ ನಮ್ದ ಆಯ್ತೊಡ್ರಿ ಮತ್ತನ್ರಿ ಅಷ್ಟ ುಷ ರ
ಬರ ಸ ಹಸಲ
ಹಾ ಶುಖಲಾ
ಹ್ಮ್ ಹ್ಮ್
ಯಕಂದ್ರೆ ನೀನು ಮಟನ್ ಮಾಡಿದ್ರು ನೀನ್ನ ದೋರ್ ಕೊಲೆ ಇದ್ರ
ಹ್ಮ್ ಹ್ಮ ಅದನ್ನೇ ಅದಿನ
ಹಾ ಹದಿನೇನ್ ಆದ್ರೂ ಅದು ನಡದಿಲ್ಲ
ಹೌದಾ
ಇರೋದಿಲ್ಲಾನ ಅದ್ರ ಸಲ ಶಸಲ ಮಾಡಿದ್ರು
ಆಯ್ತಾಯಯ್ತ ಮತ್ತ ಹೆಂಗ ಎಕಡೆ ಹೋಗ್ಕ್ಕೆ ಹೊತ್ತು ಯಾಕ್ರೀ
ಹ ಮಕ್ಕ ಅವರು ಕೂಟ್ಟುಪರಬೇಕು
ಹಂಗ ಬೈಕ್ ತಗನ್್ರೀ ಕಾರ್್ರೀ
ಹ ಬಸ್ದ್ ಬಿಟ್ಟು ಬರ ಹೋಗು
ಬಸ್ ಕಾರ್ ಹದರುೂ ಇರಿ ಅಲ್ಲಿ ನಿಮ್ದ ಆದಲ್ಲ ಯಾಕೆ ನಡ್ಸಾಕ್ ಬರಲ್ಲ ನ
ಬರಲ್ರಿ ನಮಡ್ರಿ ಇಂಗ್ ಬರಲ್ರಿ
ಏ ನಾ ಬರ್ತವ್ರಿ ಹಂಗ್ರ ಏ್ ನಮ್ದು ಇವತ್ ಎಕ್ಸಾಮ್ ಆದ್ರಿ ಸರ್ ಅದಿಗೆ ಆಗಲ್ ಆಯತು ಇವತ್ತು
ಕಾರ್ನ್ ಇಲ್ಲ ಅದ್ರರು ಕಾರ್ ಎಲ್ಲಿ ಕಲ್ಬುರ್ಗ ಅವಾಗ ಅದನ್ ಮಾರ ನವು
ಹ ಮೊನ್ನೆ ಇತ್ತಲ್ವ ಒ್ ನಾಲ್ಕೈ ದಿನದಿಂದ ಇತ್ತಲ
ತಂದಾರಿ ಅದನ್ನ ಮಾರಿ ಕೇಸಿನ್ ಸುಮ್ನೆ ಅದ ಪೂಜಲ್ ನಿಂತಿತ್ತ. ನಿಂತಿತ್ತ ಅಲ್ರೀ.
ಹ ಅದ್ರಿಂದ ಏನ್ ಇನ್ಕಮ್ ಇ
ಇನ್ಕಮ್ ಇಲ್ಕ್ ಇದ್ದಲ್ರಿ ಅದಕ್ಕೆ ಐನ್ನೊಂದ್ ಅಜೆ ಅಂತ ಅದ್ರ್ನ್ ಲಕ್ಷ
ಹೌದೌದು ಇದು ಬಿಸ್ನೆಸ್ ಮೈಂಡ್ ಅಂತಾರ್ ನೋಡ್ರಿ. ಸುಮ್ಮ್ನೆ ಅದ್ರಿಂದ ಖಾಲಿ ಕೂತಕ್ಕ ರೊಕ್ಕಾ ಯಾಕ್ ವೇಸ್ಟ್ ಮಾಡೋದ ಅಂತ ಅದೇ ದುಡ್ಡನ ಬೇರೆದ ಕೈ ಹಾಕಿ ಅದರಿಂದ ದುಡ್ಡು ತೆಗ್ಯತನ
ಆದಾಯಂ ಆದಾಯ ಯಾವದ್ ಆತದ ಅದು ಇಟ್ಟಿರ್ ಏನ್.
ತಲೆ ಆದ್ರಿ ಇನುಸ ನಿಮ್ಗೆ ತಲೆನ ಆದ ಕಲೆನಾದ್ರಿ.
ನನ್ನ ನಮ್ದಲ್ರರಿ ನಮ್ಮ ಮಾವರಾದ್ರಿ ಇದ. ಹ್ಮ್ ಹಟಲ್ಲ ಅಲ್ಲಿ ಏ ಒಂದ್ ಐವತ್ ನಿಮಿಷ ಸಮನೀಪ ಅದೆ
ಎಷ್ಟ್ರೀ
ಐವತ್ತ ಇರ್ಬೋದ್ರಿ ಐವತ್ತು ಐವತ್ತ ಲಕ್ಷ.
ಐವತ್ತ ಲಕ್ಷಗಳು.
ಹಾ ರಿ.
ಏ ವಜ್ಜಿ ಆಯ್ತಲ್ರಿ ಪೂರಾ.
ಹಾ ರೀ ಹೊಸದ್ ವಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಏನ್ ಮಾಡಿದೀರ ನಾಷ್ಟಕ್ಕೆ? ಸುಸ್ಲಾ ಸುಸ್ಲಾ ಮತ್ತ್ ಅದರ್ ಜೊತೆ ಆರಾಮಿಲ್ಲ ಅಂತಂದೀ.
ಹೌದ್ರಿ ಸ್ವಲ್ಪ್ ಗಂಟ್ಲ್ ಬ್ಯಾನಿ ಆಗಿತ್ತ ರಿ. ಕೇಳಗಿವ್ರಿ ಒಳ್ಯಾಗ್.
ಮತ್ ತೋರ್ಸ್ಕೋಬೇಕಿಲ್ರೀ ನಿನ್ ಏನ್ ಮೊನ್ನ ಹಾಸ್ಪಿಟಲ್ ಹೋಗಿದ್ರೆ ಮತ್ ಅವಾಗ ತೋರ್ಸ್ಕೊಂಡ್ ಬರ್ಬೇಕತ್ತಾನೆ.
ಅದೇ ವ ನಮ್ಮ ಅಕ್ಕನ ಮಗನಿಗೆ ಆರಾಮ ಇದ್ದಿಲ್ಲ ಸಣ್ಣ ಚಿಕ್ಕಳ್ಳ ಹಾಸ್ಪಿಟ್ಲ್ ಹೋಗಿದೇವ್ ಅಲ್ಲಿ ಹೆಂಗ್ ತೋರಿಸ್ಲಿ. ಹ್ಮ್ ಮಕ್ಕಳ ಆಸ್ಪತ್ರೆ ಅದ ಮಕ್ಕಳ ಆಸ್ಪತ್ರೆ.
ಯಾವ್ದ ಸ ಹಾಸ್ಪಿಟಲ್ ಶಾಪುರಲ್ಲಿ? ಸ್ಫೂರ್ತಿ ಯಕಡೆ ಬರುತ್ತದ.
ಅದ್ ನಮ ಜಗದೀಶ ಸರ್ ಅವರ ರೂಮ್ ಇಲ್ಲ
ಹಾ ರೂಮ್ ಇದೆ.
ಹ ಅವ್ರ ಪಕ್ಕದಲ್ಲೇ.
ಹ್ಮ ಆ ಕಡೆ ಅದು ಮುಂಬಯಿ ಅಂತ ಡಾಕ್ಟರ್ ಅಂತ ಅದ ನೋಡ್ರಿ ಅದನೇನು. ಅದೇ ಬೋರ್ಡ್ ಮಾತ್ರ ಮುಂಬೈ ಅಂತದ ರೀ ಅದಕ್ಕೆ ಅಂದೇ. ಅಲ್ಲಿ ಸ್ವರಾಜ್ ಡಾಕ್ಟರ್ ಶರ್
ಹಾ ಹಾ ಅಲ್ಲೇ ಬೋಗಲಾಗೆ ಹಿಂದಗಡೆ ಅದರ್ ಹಿಂದ ನಾಲ್ಕ್ ಸಾವ ನಾಲ್ಕ ಸಾವಿರ ರೂಪಾಯಿ ಹೋಯತ್ರಿ.
ನಾಕ್ ಸಾವಿರದ ಏನ್ ಏನ್ ಮಾಡ್ಯಾನ್ರಿ ಹಂತದು.
ರಕ್ತ ರಕ್ತ ಪರೀಕ್ಷೆ ಒಂದ್ ಮಾಡಿದ್ದರಿ.
ಹಾ ಅದಕ್ಕೆ ಏನಂದ್ರ ಐದಾರನೂರ ಇರುತ್ತ.
ಎಲ್ಲಿ ಐದ್ ನ ಸಾವಿರದ ಐವತ್ರಿ ಅದ.
ಯಪ್ಪೋ ಏನೋ ಇದ.
ರಕ್ತ ಪರೀಕ್ಷೆ ಇದ ಮಕ್ಕಳ ಆಸ್ಪತ್ರೆ ಇದ್ರ
ಏ ಬಾಳ ಬಾಳಷ್ಟ ಆಯ್ತಪ್ಪ ಸಾವಿರ್ದ ಐವತ್ ಅಂದ್ರ ಏನ್ ನಿನ್. ಬ್ಲಡ್ ಟೆಸ್ಟ್ ಅದು ಮಾಡಿಸ್ತಿವಲ್ಲ ಮತ್ತೆ ನಾವು. ಬ್ಲಡ್ ಟೆಸ್ಟ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಜ ಎಕ್ಸರೆ ಮಾಡ್ತೀವಿ ಎಲ್ಲದಕ ಏನ್ ಆರ್ನೂರ ಐವತ್ತ ಲ್ನೂರ್ ಐವತ್ತ ತೊಂತಾರ್ ಅಪ್ಪಾ ನಮ್ಮ ಹತ್ರೆ ಇಲ್ಲಿ ಇಲ್ಲಿ ಹೋಗ್ಬೇಕಿಲ್ಲ ಇಲ್ಲಿ ಯೂಸುಪ್ ಡಯಾಗ್ನೋಸ್ಟಿಕ್ ಅಂತ ಇತ್ತಲ್ಲ ಬ್ಲಡ್ ಟೆಸ್ಟ್.
ರು ಅಲ್ಲಿ ಬರೆದು ಕೊಟ್ಟ್ರ.
ಹೌದೌದು ಅವ್ರಿಗ ಅವ್ರಿಗ್ ಲಿಂಕ್ ಇರ್ತಾವ ಎಲ್ಲಾ.
ಯಾಕಂದ್ರೆ ಅಲ್ಲಿನ್ ಕೆಲ್ಸ ಮಾಡ್ತಾರಲ್ರಿ ಇವ್ರ. ಮಕ್ಕಳ ಆಗಿದ್ರ ಮ ಹಾಸ್ಪಿಟಲ್ಗ ಇವ್ರ ಬೊಂಬಾಯಿ ಡಾಕ್ಟರ್ನವ್ರು ಅಲ್ಲಿ ಕೂಡ ಕೆಲಸ ಮಾಡ್ತಾರಿ.
ಅಂದ್ರೆ ಅಲ್ಲಿ ಯಾರ್ ಹೋಗ್ತಾರ ಇಲ್ಲೆ ಚೆಂತನ ಇರ್ತಾರಲ್ಲ
ಇ ಇಲ್ಲಿನ್ನು ಓ ಅಲ್ಲಿ ಓತ್ತಾರೀ ಅಲ್ಲಿನೂ ಒಟ್ಟಾರೀ ಐದು ಮಂದಿ ಕಲ್ತು ಮಾಡಿದಿದ್ದಾದ ರಿ ಇದು ದವಾಖಾನೆ
ಸಿಸಿ ಹಾಸ್ಪಿಟಲ್ ಇವ್ರ ಎಲ್ರುೂ ಕಲ್ತು ಪಾರ್ಟ್ನರ್ ಮ್ಯಾಗ ಮಾಡಿದ್ದದಾನ ಅಂದ್ರೆ ಅವ್ರ ವೈಫ್ ಅವ್ರು ಕೂಡ ಡಾಕ್ಟರ್ ಅದ್ರ ಏನ
ಹಾ ಐದ್ ಜನ
ಇಲ್ಲ ಇವಾಗ ಆ ಕಡೆ ಹೋದ್ರೆ ಇಲ್ಲಿ ಹಾಸ್ಪಿಟಲ್ ಯಾರ ನಡಸ್ತರ
ಲನೋ ಬ್ರದೇ
ಓ ಇನ್ನೊಬ್ಬರು ಡಾಕ್ಟ್ರ ಇಟ್ಕೊಂಡದ್ರ ಹ ನಡೀತ ನಡುದಂಗಾದ್ರೆ
ದಶಣಪುರ್ ಹಾಸ್ಪಿಟಲ್ದವರು ಅವ್ರು ಡಾಕ್ಟರ್ ಅದಾರೀ ಮತ್ ಮುಂಬೈ ಡಾಕ್ಟರ ನ ಕೇಳ ಒಬ್ರೊಬ್ರ ಒಬ್ರಿ ನಾನು ಫೆಸಿಲಿಟಿ ಅದೀ ಎಲ್ಲ ಬಂದಿ ಅ ಬಲ್ ದಷ್ಟ ಮಾಡಿದ್ದಾಗ್ರೀ ಅದ
ಸಿ ಸಿ ಹಾಸ್ಪಿಟಲ ಅಂದಂದ್ರೆ ಒಬ್ಬೊಬ್ಬರು ಯಾವ ಫೀಲ್ಡ್ ಅಲ್ಲಿ ಸ್ಪೆಶ ಲೆ ಇರ್ತಾರೆ ಅವ್ರ ಎಲ್ರು ಕಲ್ತ್ ಮಾಡಿ ಹಾಕಿದಾರ ಅಂತ ಅಂದಂಗ ಐತಿ ಅಂದ್ರೆ ಯಾವುದೇ
ರೋ ಸು
ಪೇಷಂಟ್ ಬಂದ್ರ ಹೋಗ್ಬಾರ್ದು ಅಂತ ಮಾಡಿದ್ದಾರೆ
ಹಾ ಹೋಗಂಗ ಎಲ್ಲಂದಗೆ ಅದನ್ ಬಿಲ್ಜಾಕೆ ಮಾಡ್ತಾರೀ ಅವ್ರು
ಏ ಮತ್ತೇನ ಎಲ್ಲಾ ಕಾಸ್ಟ್ಲಿ ಆದ ರೀ ಈಗಲ್ಲ
ಹ
ಇನ್ಶೂರೆನ್ಸ್ ತಗೊಂಡ್ ಬಿಡ್ಬೇಕ್ ನಾವು ಐದ್ ಆರ್ನೂರು ರೂಪಾಯಿ ಹೋದ್ರ ಹೋಗಲಕ್ಕ
ತಿಂಗಳ ಕಟ್ಬೇಕಲ್ರೀ
ತಿಂಗ್ಳ ತಿಂಗ್ಳ ಕಟ್ಬೇಕ್ರೀ ಒಂದು ಇರ್ತವ ರೀ ಒಂದ ಎರಡ್ನೂರ್ ಮುನ್ನೂರು ಇರತ್ತ ರೀ ಹೆಲ್ತ್ ಇನ್ಶೂರೆನ್ಸ್
ಹ್ಮ
ಹ ಕಟ್ಟಿದ್ ಪರವಾಗಿಲ್ರಿ ನಾಳೆ ಏನ್ ದೊಡ್ ಅಪಘಾತ ಆದಾಗ ಏನಾದಾಗ ಎಲ್ಲಾ ಬಿಲ್ ಅದ್ನೇ ನೋಡ್ಕೋತ್ರೀ
ನೋಡ್ರಿ ಯಾಕಂದ್ರ ಈಗಿನವರಿಗೆ ಗೊತ್ತಿಲ್ಲ ಅಲ್ರಿ
ಎರಡು ನೂರ್ ಮುನ್ನೂರು ಉಳಸಕ ಹೋಗಿ ನಾಕೈದ್ ಲಕ್ಷ ಕಳ್ಕೋತಿವ್ರಿ
ಹಾ ಕ ಸರಿ ನೋಡ್ರ
ಅದೇ ರೀ ನಮ ಜನಕ್ಕಿನ್ನ ತಿಳಿವಳಿಕೆ ಇಲ್ಲ ತಿಳಿವಳಿಕೆ ಇದ್ರ ಅಲ್ಲಿನ ಸ ಬಿಡ ನಮಗೇನ್ ಆಗತ್ತು ಸುಮ್ನೆ ಎರಡನೂರು ಮುನ್ನೂರು ಯಾಕ್ ವೇಸ್ಟ್ ಮಾಡನ ಅಂತರಿ ಬಟ್ ಅದನ್ನೇ ಒಂದ್ ಇಪ್ಪತ್ತು ವರ್ಷದಾಗ ಈಗ ಇಪ್ಪತ್ತು ವರ್ಷಕ್ಕೆ ಎಷ್ಟ ಷ್ಟ ಡೈಲಿ ತಿಂಗಳ ತಿಂಗಳ ಎರಡ್ ನೂರು ಕಟ್ಟಿದ್ರಿ ಅಂದ್ರೆ ತಿಂಗಳಿಗೆ ಒಂದ ಆರು ಸಾವಿರ ಆಗುತ್ತಾ ಆರ್ ಸಾವಿರ ಯಾಕಾಗುತ್ತ ಕಡಿಮೆ ಆಗುತ್ತಾ ಇಲ್ಲಲ್ಲ ಎರಡ್ ಸಾವಿರದ ನಾಕ್ನೂರು ಆಗುತ್ತೆ ಎರಡುವರೆ ಸಾವಿರ ಆಗುತ್ತೆ ಅಂದ್ ಇಪ್ಪತ್ತು ವರ್ಷಕ್ಕೆ ಎಷ್ಟ ಆಗುತ್ತೆ ಬಾಳಂದ್ರ ಐವತ್ತು ಸಾವ್ರ ಕಟ್ಟಿದದಗಗತ್ತಾ ನಾವು
ಹ್ಮ್
ಮತ್ತೆ ಆದೆ ಅಕಸ್ಮಾತ್ ಏನಾದ್ರು ಇಪ್ಪತ್ ವರ್ಷದಗ ಏನಾದ್ರು ಕಾಯಿಲೆ ಬಂತು ಆಕ್ಸಿಡೆಂಟ್ ಆಯ್ತು ಏನಾದ್ ಮಾಡ ಂದ್ರೆ ಎಷ್ಟು ಹೋಗುತ್ತ ಗೊತ್ತಾನ ಅಮೌಂಟ್ ಐವತ್ತು ಲಕ್ಷ ಮುಂದಿನ ಮುಂದಿನ ಇಪ್ಪತ್ತು ವರ್ಷದಾಗ ನ ಐವತ್ತು ಲಕ್ಷ ರೂಪಾಯ ಐವತ್ತ್ ಸಾವಿರ ರೂಪಾಯಿ ಎದಕ್ಕೂ ಆಗಲ್ಲ
ಅವ್ರ ಈದ್ ಮಾಡ್ತಾರ
ಹಾ ರ ಅಲ್ಲಿ ಒಂದು ಕೋಟಿ ತನ ಅಷ್ಟಿಷ್ಟು ಕವರ್ ಕವರೈಜ್ ಕೊಡ್ತಾರ್ರಿ
ಹಾ ರೀ ಚಲೋ ರೀ ನಮ್ ನಮ್ಮ್ ಒಳ್ಳದಕ್ಕೆ ಇದಾದ್ರಿ ಅದು
ಹಾ ಹೋದ್ರೆ ಏನ್ಮ್ ಏ ಆಗ್ಲಿಲ್ಲ ಅಂದ್ರ ನವು ಸೇಫ್ಟ ಆಗರ್ತಿವಿ ಹೋದ್ರೆ ಒಂದ್ ಐವತ್ತ್ ಸಾವ್ರ ರೂಪ ಹೋಗಿರ್ತಾವ
ಮುಂದಿಂದ್ ಯೋಚನೆ ಮಾಡಲ್ರಿ ಯಾಕಂದ್ರೆ ಯ
ಇವ ನೋಡಿ ಎರಡನೂರ್ ರೂಪಾಯಿ ಅಂದ್ರೆ ತಿಂಗಳಿಗೆ ಸ್ವಲ್ಪ ಕಾಸ್ಟ್ಲಿನ ಆಗುತ್ತೆ ಯಾಕಂದ್ರೆ ಮುಂದಿನ ನಾಕೈದು ವರ್ಷನಾಗ ಎರಡ್ನೂರು ರೂಪಾಯಿ ಅಂದ್ರೆ ಏನ್ ಆಗಲ್ರರಿ
ಹೌದ ಇವಾಗ ಇವಾಗಷ್ಟು ಸದ್ಯ ಪರಿಸ್ಥಿತಿ
ಹಾ ನಾನು ಮಾಡಸ್ಬೇಕ್ರ ಸು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಮಾಡ್ಸ್ಬೇಕು ಇದು ಎಲ್ತ್ ಇನ್ಸೂರೆನ್ಸ್ ಮಾಡ್ಸ್ಬೇಕು ಬೈಕ ಇನ್ನು ಸಣಸಿರ್ಬೇಕು ನಾಳೆ ನಮ್ಗೆ ಏನ ಹೆಚ್ಚ ಕುಡಿಮ ಆದ್ರೆ ವರಿ ಮಾಡುವಂತ ಅವಶ್ಯಕತೆ ಇರಲ್ಲ ನಮ್ಗೆ ಎಲ್ಲಾನೂ ಕೂಡ ಕ ಕ್ಲೈಮ್ ಆಗುತ್ತೆ
ಅಂದ್ರೆ ಸದ ಪರಿಸ್ಥಿ ಪರಿಸ್ಥ ಹದ್ಿನೆಂಟು ಹದ್ನೆಂಟು ವಯಸ್ಸ ಇರೋರಿಗೆ ಏನೊಂದು ಬೈಕ್ ಆಕ್ಸಿಡೆಂಟ್ ಐತಂದತ್ರ ಅವ್ರ ಮಾಲೀಕರನ್ನೇ ದಂಡ ಕಟ್ಬೇಕಂತಲ್
ಹೌದ ಹಂಗ್ಯಾದ್ರಿ ಮತ್ತ
ಈ ಮೊನ್ನೆ ಮೊನ್ನೆ ನ್ ಮಾಡ್ರಿ ಅಂತ
ಹದ್ನೆಂಟ ಏಜ್ ಕೆಳಗಿರೋರರಿಗೆ ರೀ
ಹಗಿರೋರಿ ಇಪ್ಪತ್ತೊಂದರ ಲಲೆಸನ್ ಅಷ್ಟೇ ಇತ್ರಿ
ನೀ ಹೇಳಿದ್ ನನ್ಗೆ ಅರ್ಥ ಆಗ್ಲಿಲ್ಲರಿ ಒಂಚೂರು ಬ ಬಿಡಿಸ ಹೇಳಿದ್ರರಿ
ಹದ್ನೆಂಟು ವರ್ಸ್ ಇದ್ದವ್ರಗ್ರ ಿಲ್ಲ ನಾನ ಅಲ್ಲಿ ಆಗಿಷ್ಟ ಬೈಕ್ ತಂದ್ರಿ ಂತ್ತ್ರಿ
ಈ ಇಲ್ರಿ ಇನ್ೂನ್ ಕಂಪನಿ ಕಟ್ಟಕೋತ್ೀ ಇವ ಗಾಡಿ ಇನ್ೂರೆನ್ಸ್ತ್ತ ಅಂದ್ರ ಇನ್ಸೂರೆನ್ಸ್ ಕಟ್ಟಕೋ
ಹಂಗ ಕಟ್ಗಲ್ಂರಿ ಹ್ಮ ಹಂಗ ಇ ಮಾಡಲ್ಲಂತ್ರಿ ಅವ್ರು ಮಾಡಿಕ ಗಾಡಿ ಮಾಡಿಕ ಯಾರ ಹಾ ಈಗ ಮನೆ ಮನೆ
ಆಕ್ಸಿಡೆಂಟ್ ಅಂದ್ರೆ ಏನ್ ಅರ್ಥ ಹೇಳಿ ಅದೇನ್ ಆಿರುತ್ತೆ ಬ್ಯಾಲೆನ್ಸ್ ಆಗಿ ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೆಂಟ್ ಅದು ಹೇಳಿೇಳ ಆಗತ್ತಾ ನಮ್ ಗೊತ್ತಿರ್ಾರ್ರಂಗ ಆಗತ್ತ ಯಾರನ್ ಆಕ್ಿಡೆಂಟ್ ಮಾಡ್ಕೋಬೇಕು ಗಾಯ ಮಾಡ್ಬೇಕು ಇನ್ನೊಬ್ರಿಗೆ ಮರ್ಡ್ರರ್ ಮಾಡ್ಬೇಕಂತ ಅವಶ್ಯಕ ಏನಾದ್ರರು ಇರ್ತದಾ ಇಂಟೆನ್ಸ್ನೆಟ್ ಸ ಹಾಗ ಆಗ್ತದೆ ಏ ಇಲ್ಲ ಇಲ್ಲ ಅವ್ರು ಆಫ್ ನಾಲೆಜ್ ತಿಳ್ಕೊಂಡಿದರಿ ಸಾರ್ ಹಂಗೆಲ್ಲ ಮಾಡಕ್ ಬರೋದಿಲ್ಲ ಅದಕ್ಕೆ ಬಾರಿ ವಿರೋಧ ಇರ್ತದ ಹಂಗೆ ಯಾವುದೇ ಒಂದು ಗೌರ್ಮೆಂಟ್ ಬಿಲ್ ನ ಪಾಸ್ ಮಾಡ ಮುಕ್ಾದ್ರೆ ಅಷ್ಟು ಈಜೆ ಅಲ್ಲ ಅದರದ ಪ್ರಯೋಜನಗಳು ನಷ್ಟಗಳು ಲಾಭಗಳು ಎಲ್ಲಾನ ಬ ಅದರಿಂದ ಆಗ್ತಕ್ಕಂತ ಬಡ ಊರಿಗೆ ನಷ್ಟ ಏನು ಹೊರೆ ಏನು ಎಲ್ಲಾ ಯೋಚನೆ ಮಾಡಬೇಕ ಬಿಲ್ ಪಾಸ್ ಮಾಡ್ಬೇಕಾಗಗ್ತದೆ ಸುಮ್ನೆಂಗ ಹಂಗ ಆಗದಿಲ್ಲ
ಹೌದು ನಾನ್ ಕೇಳ್ಪಟ್ಟೆ ಅದಕ್ಕೆ ಅಂದರೆೇ
ಇಲ್ಲ ಇಲ್ಲ ಇಲ್ಲ ಇವಾಗ ನೋಡಿ ನಾನು ಹೋಗಿ ಈಗ ಹತ್ತು ಒಂದು ಆಟೋದಲ್ಲಿ ಇರ್ತಾರೆ ಒಂದು ಬೈಕ್ಲ್ಲಿ ಇರ್ತಾರೆ ಬೈಕ ಅಲ್ಲಿ ಅಂದ್ರೆ ಒಂದು್ ಹದ್ೆಂಟ ಎ ವರ್ಷದ ಒಳಗಿನ ಪಾರನ್ ಇರ್ತದ ಒಂದ್ ಇಪ್ಪತ್ತು ವರ್ಷದ ಇರ್ತಾರ ಮೂವತ್ ವರ್ಷದಿಂದ ಟ್ರಿಪಲ್ ರೆಡಿ ಮಾಡ್ತಾರ ಅಂತ ಇಟ್ಕೊ ನಾನನ್ ಹೋಗಿ ಸಡನ್ಲಿಿಗೆ ಓದೀನಿ ಅಪ್ಪಾ ಅಂದ್ರೆ ಬೈಕ್ ಯಾರು ನಡೆಸ್ತಿರ್ತಾರೆ ಏಜ್ಾತವನ ನಡೆಸ್ತಿರ್ತಾನ ಆ ಸಣ್ಣ ಪಾರ ಕೂತಿರ್ತದ ಅಂದ್ರೆ ನಾನನ್ ಅವ್ನು ಎಲ್ಲರಷ್ಟುಸ ತನಪಗ ಈಗ ಆಕ್ಸಿಡೆಂಟ್ ಆಗ ಸಾತ್ನಪ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅವ್ನಿಗೆ ನಾನ್ ಕೊಡ್ಬೇಕಾಗತ್ತಾ
ಇಲ್ಲ ಆಟೋದ ಆಟೋದ ಕೊಡಬೇಕ
ಅದೇ ಸರ್ ನಾನು ಹೇಳ್ತಿರೋದು ಇನ್ಶೂರೆನ್ಸ್ ಕಟ್ಟಬೇಕ್ರಿ ಕ್ಲೈಮ್ ಆಗುತ್ತೆ
ಹಾ ಹ
ತರ ಎಲ್ಲಾ ಹೇಳಿದ್ದ ಸುಳ್ಳು ಅವನು ಏನ
ಹೌದು ಹೌದೌದು ನನು ಹಂಗೆ ಹೇಳಿದ ಇವಾಗ ಇವಾಗತ್ತು ಎಷ್ಟು ಅಪ್ಡೇಟ್ ಆಗಿದೆ ಅಂತ ಅಂತ ಅದಕ್ಕೆ
ಯಾರು ಅವನ ಅಪ್ಡೇಟ್ ಹಾಕಿದ್ನಂತ
ಎಲ್ಲಾ ಸಿಸ್ಟಮ್ ಅಪ್ಡೇಟ್ ಆಗಿದೆ ಅಂತ
ಏ ಇಲ್ಲ ಆದರೆ ಸಿಸ್ಟಮ್ ಅಪ್ಡೇಟ್ ಆಗೋಕೆ ಸಾಧ್ಯನೇ ಇಲ್ಲ
ಅದಕ್ಕೆ ಕೇಳಿದ ಯಾಕಂದ್ರೆ ಇದ್ರ ಬಗ್ಗೆ ಮಾಹಿತಿ ಇರುತದೆ
ಈಗ ನೋಡಿ ನಾನೇ ಒಂದ ನಿ ನೀ್ ಪರ್ಫಕ್ಟ್ ಆಗಿರತಕ್ಕಂತ ಉದಾಹರಣೆ ಕೊಟ್ಟೆ ನಾನು ಈಗ ಕಡು ಬಡುವ ಏನೋ ದುಡ್ಲಿಕ್ಕೋಸ್ಕರ ಒಂದ್ ಗಾಡಿ ತೊಂದಿರ್ತೇಾನ ಅಪ ಈಗ ಈಗ ಬರ್ತಾರಲ್ಲ ಪಾತ್ರೆ ಮರೋರು ಅವ್ರ ಮರೋರು ಅವನಿಗೆ ಏನ ಇರೋದಿಲ್ಲ ತಗೊಂಡ್ಗಸ ಬರ್ತಿರ್ತೇನೆ ಊರವರು ಇನ್ನು ಒಂದು ಚಲೋ ಬಿಸ್ನೆಸ್ ಮ್ಯನ್ಗ ಏನಾದ್ರೂ ಗುದ್ದಿಗೆ ಗುದ್ದಿದ ಅಂದ್ರೆ ರೋಡ್ ಮ್ಯಾಗ ಹೋಗ್ತಾರ್ತ
ಹ
ಬಿಸ್ನೆಸ್ ಮ್ಯಾನ್ ಗುದ್ಲಿ ಅವ್ ಮನಿಗೆ ಗುದ್ಲಿ ಒಂದು ನಾಲ್ಕೈದು ಕೋಟ ರೂಪಾಯ ಕೊಡೋ ಅಂತಂದ ಇಲೇಸನ್ ಕೊಡ್ತ ಹೇಳಿ
ಕೊಡಕಾಗಲ್ಲ ಯಾಕಂದ್ರೆ ಇನ್ಶೂರೆನ್ಸ್ ಮಾಡಿದರೆ ಕೊಡಬೇಕು ಇವರೇನು ಕೊಡಕ್ಕೆ
ಸರ್ ನಾನ್ ಹೇಳಿದೀನ
ಹಾ ರಂ ಯ್ತ್ರಿ ಸರ್ ಸ್ವಲ್ಪ ಕಾಲ್ ಮಾಡರುದು ಆಯ್ತತು ಹಂ ರಿ